ಹಲೋ ಕೇಳಸತಿದ್ದೀನ
ಹಾ ಕೆಳ್ಸಕ್ತ ನಿಂಗ
ನಗು ಕೆಲಸ ಆದೈತ ನ
ಆರಾಮೈತ್ಲ ಎಲ್ಲ ನಾವು ಎಲ್ಲಾರ ಅರಾಮನೆ ಆಗ
ಮನ್ಯಾಗ ಎಲ್ಲಾರು ಆರಾಮದಾರರು ನಿಮ್ಮಲ್ಲಿ
ನಮ್ಮನ್ನು ಎಲ್ಲಾರು ಆರಾಮ್ ನೋಡ
ಹ್ಮ್ ಮತ್ತೆ ಏನ್ ಇಲ್ಲ ನೋಡಿ ಈಗ ಹಿಂಗು ಸ್ಟಾರ್ಟ್ ಆಯ್ತಲ್ಲ ಸ್ಕೂಲ್ ಏನಾದ್ರೂ ಮಾಡ್ಬೇಕ ಈಗ
ಹ್ಮ್ ಹ್ಮ್
ನೀವು
ನಮ್ದು ನಮ್ದನ್ ಚಾಲಕ್ ಈಗ ನಮ್ದೇನಿಲ್ಲ ಈಗ ಕಾಲೇಜು ಸ್ಟಾರ್ಟ್ ಆಗ್ಯೇತ
ಹ್ಮ್
ಅದಕ್ಕ ಇನ್ನ ಏನ್ರೀ ಒಂದ್ ಸ್ವಲ್ಪ್ ಕಾಲೇಜ್ ಸ್ಟಾರ್ಟ್ ಆಗಣ ಹಿಂಗ ಡ್ರೆಸ್ ಸ್ಯಾರಿ ಗೆಲ್ಲ ಬೇಕಾಗ್ತಾವಲ್ಲ ಅವನ ಆನ್ಲೈನ್ದಾಗ ಸರ್ಚ್ ಮಾಡಕು ಆನ್ಲೈನ್ದಾಗ ಸರ್ಚ್ ಮಾಡ್ಕೊ ಅಂತ ಕೂತಿದ್ನಿ
ಹ್ಮ್ ಹ್ಮ್ ನಾ ಹಾ ಅದ ಅಂದಿಲ್ಲ ನಾನು ಈಗಮ್ಮ ಬ್ಯಾಗ್ ತಗೋಬೇಕು ಈಗ ನನ್ ಮಗಳಗೆ ಬ್ಯಾಗ್ ತಗೋಬೇಕು ಅಂತಂದ ಮನ್ ನೋಡಿದೆ ಆನ್ಲೈನ್ ನಂಗ ನ್ ಸರಿ ಅನಸ್ಲಿಲ್ಲ
ಎಷ್ಟ್ ಇಲ್ಲ ಎಷ್ಟ ಕೊನೆ ಆಪ್ ಅದಾವ ಎಲ್ಲಾ ಆ್ಯಪ್ದಾಗ ಒಂದ್ಸತಿ ನೋಡ್ಬೇಕಲ
ನಾನೇನ್ ನೋಡ್ಲಿಲ್ಲ ನಾನು ಒಂದೇ ನೋಡಿದ್ದು ಒಂದ ಆ್ಯಪ ಅಲ್ಲಿ ಯಾವ್ದಲ್ಲಿನ ಒ ನೋಡಿದೆೆ ಬಟ್ ನಂ ನ್ರಿಸಸ ನಗೆ ಅಂದ್ರೆ ನಾನ್ ಜಾಸ್ತಿ ಇಷ್ಟ ಪಡಲ್ಲ ಆನ್ಲೈನ್ ಅಲ್ಲಿ ನೋಡೋದು ಆಲ್ಮೋಸ್ಟ್ ಇಲ್ಲೇ ಹೋಗಿ ಯಾವದಾದ ಶಾಪ್ ಅಲ್ಲಿ ಒಂದ್ ಬಿಟ್ಟು ಇನ್ನೊಂದ್ ಶಾಪ್ ಇನ್ನೊ್ ಬಿಟ್ಟು ಇನ್ನೊಂದ್ ಶಾಪ್ ಅಲ್ಲಿ ಹೋಗಿ ನೋ
ಇನ್ ಎಲ್ಲಾ ಹೊರಗಡೆನೆ ಹೋಗಿ ಮಾಡ್ಕೊಂತಿ
ಹೌದು ಏ ಯಾವದಾದ್ರು ನಂಗ ಏನಾದ್ರು ಬೇಕಂದ್ರೆ ಎಲ್ಲಾರು ಹೇಳ್ತ ಅದ್ರಲ್ಲಿ ಹಾಕು ಐದ್ ನಿಮಿಷದಲ್ಲಿ ಬರುತ್ತೆ ಇದ್ರಲ್ಲಿ ಹಾಕು ಹ ತಗೋ ಇತ್ತ ತಗೋ ಅಂತ ಹೇಳ್ತಾರೆ ನಾನ್ ಜಾಸ್ತಿ ತಗೊಳಕ್ ಹೋಗಲ್ಲ ನಾ ನಂಗೆ ಹೆಂಗಂದ್ರೆ ನಾನೇ ಹೋಗಿ ಖುದ್ದಾಗಿ ನೋಡಿ ಬಾರ್ಗನಿಂಗ್ ಇದ್ರ ಬಾರ್ಗನಿಂಗ್ ಮಾಡ್ಕೊಂಡು ತಗೊಂಡ್ ಬರ್ತೀನಿ ನ ಚೆನ್ನಾಗಿರೋದೆೇ ನಂಗ ಇಷ್ಟ ಆದ್ರೆ ಅಷ್ಟೇ ತಗೊಳ್ತೀನಿ ಇಲ್ಲ ಅಂದ್ರೆ ತರ್ಲಿಕ್ಕೆ ಹೋಗೋುದಿಲ್ಲ ಯಾರಾದ್ೂ ಇದ್ರೆ ಕೊಡ್ಸಿರ್ತಾರೆ ಇಲ್ಲ ಅಂದ್ರೆ ನಾನ್ ಜಾಸ್ತಿ ಆನ್ಲೈನ್ ತಗೊಳೋಣ ಮತ್ತೆ ಈಗ ಆನ್ಲೈನ್ ಯಾರಾದ್ರರು ಕೊಡ್ಸಿದ್ರೆ ಸುಮ್ಮನೆ ತಗೊಳ್ತೀನಿ ಅಷ್ಟೆ ಜಾಸ್ತಿ ನಾನು ಆನ್ಲೈನ್ ತಗೋಳ್ಕೆಗಲ್ಲ ನೀನು ಯಾವ್ದು ಹಾಕಿಲ್ಲ ನಾನು ನೀನು
ನಾನ ಎಲ್ಲಾ ಎಲ್ಲಾನು ಆನ್ಲೈನ್ ಅಲ್ಲೇ ಒಂದ್ ಸ್ಲೀಪರ್ಸ್ ಒಂದ್ ಡ್ರೆಸ್ ಇಿಡ್ಕೊಂಡ ಎಲ್ಲಾ ಆನ್ಲೈನ್ ಸಾರಿ ಇನ್ನುೂ ಹಾಕಿಲ್ಲ
ಹ್ಮ
ಇನ್ನೊಂದ್ ಹಾಟ್ ನೋಡ್ಬೇಕು ಅಂತ ಮಾಡೇನಿ
ಹ ನಮ್ಮ ನಮ್ಮಲ್ಲಿ ಎಲ್ಲಾರೂ ಹಾಕ್ತಾರೆ ಆನ್ಲೈನ್ ನಮ್ ಟೀಚರ್ಸ್ ಎಲ್ಲ ಆನ್ಲೈನ್ ಎಲ್ಲ ಹಾಕ್ತಾರೆ ಹ ಅಂದಂಗ ಹ ನೆನ್ ಬಂತು ಸಾರಿ ಅಂದೇ ಮೊನ್ನೆ ನಮಗೆ ಕ್ಷನ್ಗೆ ಎಷ್ಟು ಹದಿನ ಹದಿನೆಂಟು ಸಾರಿ ಬೇಕಿದ್ದು ಹದಿನಂಟು ಸಾರಿ ನನು ಆನ್ಲೈನ್ಲ್ಲಿನೇ ತರ್ಸಿದ್ರು ನಮ್ಮಲ್ಲೆ ಮೊನ್ನೆ ಯಾರು ಕೂಡಿ ಎಲ್ಲಾರೂ
ಇಲ್ಲ ಅದಕ್ಕೊಂದ್ ಪಾಲಿಸಿ ಐತಿ ಹಂಗಂದ್ರ ನೀವು ಮೋರ್ ದನ್ ಈಗ ನಾಕ್ ತಗೊಂಡ್ರಿ ಅಂದ್ರ ನೀವು್ ಮತ್ೆ ಅಂದ ಅಂದ ಕೊಡಂಗಿಲ್ಲ ಅವರು
ಹೌದು ಹಾ ಹಾ ಹಾ ಹಗೆ ಮಾಡಿದ್ರು ಅದು ಒಂದ್ ಕಡೆ ನಾಕು ಒಮ್ಮೆ ಹಿಂಗ ಇಷ್ಟಕೊಂಡ್ ಒಬ್ರ ಅಕೌಂಟಿಂದ ತರ್ಸಿದ್ರೆ ಬರದಿಲ್ಲ ಅಂದಿದ್ಗನೆ ಎಲ್ಲಾ ಎ ಎಲ್ಲೂ ಸ್ವಲ್ಪ ಒಂದು ಇಬ್ಬರು ಜನ ನಾಕ ನಾಕು ತರ್ಸಿದ್ರು ಒಂದ ಇಬ್ಬರು ಜನದ ನಾಕಕ್ ನಾಕು ತರ್ಸಿದ್ರು ಹಿಂಗ ತಸಿ ತಗೊಂಡ್ರು ಅಂದ್ರೆ ಟ್ ಬಂದ್ ಬೇಗ ಬಂದು ಬಿಡು ಅವು ಏನು ನಾವು ಟೈಮ್ ಹಾಕಿಕಿಂತ ಮುಂಚೆಾನನೆ ಬಂತು ಅದು
ಅಯ್ಯನ್ ನೀವಲ್ಲಾ ಹಾ ಆ ಈಗ ಆನ್ಲೈನ್ ಅಂದ ಹಂಗ ಐತಿ ನಾತ್ೂ ಈಗ ಒಂದ್ ಹೊರಗಡೆ ಹೋಗೇ ಇಲ್ಲ
ಬಟ್ ಆ ಕ್ವಾಲಿಟಿ ಎಲ್ಲಾ ಹೆಂಗ್ ಬರ್ತಾವ ಈಗ ಚೆನ್ನಾಗ್ ಬರ್ಲಿಲ್ಲ ಅಂದ್ರೆ ಮತ್ತೆ ರಿಟರ್ನ್ ಮಾಡ್ಬೇಕು
ಹಾ ರಿಟರ್ನ್ ಮಾಡುವ ಆಪ್ಷನ್ ಒಂದ ಐತ್ಲ ಆ ಸಲುವಾಗಿ ನಾವು ಕನ್ ಆ ಕಾನ್ಫಿಡೆನ್ಸ್ ಒಂದ ಐತಿ ರಿಟರ್ ನ್ ಮಾಡ್ಬೋದು
ಹ ಮಾಡ್ಬೋದು ಮತ್ ಅದಕ್ ವೇಟ್ ಮಾಡ್ಬೇಕು ಅವ್ರಗ್ ಊಟಿ ಹೇಳ್ಬೇಕು ಅವ್ರ ಇದಾಗ ನಾವ್ ಇರ್ಬೇಕು ಅವ್ರಗ ಇದಾಗ ನಾವ್ ಕೊಡ್ಬೇಕು ಅದು ಕಷ್ಟ ಬಟ್ೆ ಈಗೆಲ್ಲಾರೂ ಆನ್ಲೈನ್ೇ ಪ್ರಿಪೇರ್ ಮಾಡ್ತಾರ ಬಿಿಡಿ ಈಗ ನಾನು ಹಿಂಗ್ ಸಣ್ಣ ಪುಟ್ಟ ಹಿಂಗ ಏನಾದ್ರು ಹಾಕ ಬಹದು ಯಾರಾದ್ರರು ಕೇಳಿದ್ರೆ ಹ್ ಹಾಕಿ ಅಂತ ಹೇಳ್ತಿನಿ ಬಟ್ ಈಗ ಡ್ರೆಸ್ಸಸ್ ಎಲ್ಲ ಕ್ವಾಾಲಿಟಿ ಈ ಕ್ವಾಂಟಿಟಿ ಹೆಂಗ್ ಬರ್ತಾವ ಗೊತ್ತಿಲ್ಲ ಅದಕ್ಕೆ ನಾನು ಜಾಸ್ತಿ ಆನ್ಲೈನ್ ಹಾಕಕ್ ಹೋಗಲ್ಲ
ನಾು ಎಲ್ಲಾ ನಾನ್ ನಾನ್ ತಗೊಂಡಿದ್ದಿಲ್ಲ ನಾ ಎಲ್ಲಾ ಆನ್ಲೈನ್ ಹಾಕೀನಿ ನನ್ಕಿಂತ ಎತ್ ಮತ್ ನನ್ ರೂಮ್ಟ್ಟ ಒಬಳುದ
ಹ್ಮ್
ಎಲ್ಲಾನೂ ಆನ್ಲೈನ್ ಒಂದು ಇಯರ್ರಿಂಗ್ಸ್ ಹಿಡ್ಕೊಂಡು ಆನ್ಲೈನ್ ಮೊನ್ನೆ ಅವು ಇಯರಿಂಗ್ಸ್ ಹಿಂಗ ಇವಾಗ ಜುಮ್ಕಿ ಮೇಲೆ ಹಾಕ್ರಾರಾರಲ್ಲಾ ಕೂಲಿಖಾಚ್ಚಿ
ಹ್ಮ್ ಹ್ಮ್ ಹ್ಮ್
ತಗೊಂಡಲ ಚಲ್ಲ ಬಂದವು
ಹ್ಮ್ ಅದೇ ಒಬ್ರಿಗೆ ಅದ ರೊಟಿ ಆದ್ರ ಅಲ್ಲ ಈಗ ಮಾಡ ಈಗಂತೂ ಬ್ಲಿಂಕೆಟ್ ಬಂದಿದೆ ಎಲ್ಲಾ ಫಾಸ್ಟ್ ನ ನಮ್ ನಮ್ಮ ಹ ನಾದ್ನಿ ಒಬ್ರು ಇದ್ದಾರೆ ಅವರು ಹನ್ನೊಂದ್ ಗಂಟೆಕ್ ಎಲ್ಲಾ ಏನ್ ಬೇಕಂದ್ರೆ ಸಡನ್ ಆಗಿ ಬ್ಲಂಕೆಟ್ ಅಲ್ಲಿ ಹಾಕ್ಬಿಡೋದು ಎಲ್ಲಾನೂ ಬಂದು ಬಿಡುತ್ತೆ ಮೊನ್ನೆ ಆ ಹೌದು ಕೌಡಿ ಬೇಕಾಗಿದ್ದು ಅವ್ರಗ ಏನೋ ಬೇಕಾಗಿತ್ತು ಂತ ಅದೇನೋ ನೆಸೆಸಿಟಿ ಇಐತ್ತಂತ ಕೌಡಿ ಗೊತ್ತಲ್ಲ ಆಟ ಆಡೋದು ಕೌಡಿ ಅದು ಅದನ್ನ ಹಾಕ್ಬಿಟ್ಟಿದ್ದಾರೆ ಅವರು ಹನ್ನೊಂದ್ ಗಂಟೆಕ್ ಹಾಕಿದ್ರೆ ಹನ್ನೆರಡು ಗ ನೈಟು ಹನ್ನೆರಡು ಗ ಹನ್ನೆ ಇನ್ನುೂ ಹನ್ನೆರಡು ಆಗಿರ್ಲಿಲ್ಲ ತಂದ್ಕೊಟ್ರು
ನೆಕ್ಸ್ಟ್ ಡೇ ಹಿಂಗ ಅಂತತಿ ಇವಾಗ ನಾ ನಾಳೆ ಎಂಗೇಜ್ಮೆಂಟ್ ಹೋಗ್ಬೇಕಂದ ಅಲ್ಲೇ ನಿತ್ಕೊಂಡ್ ಏನ ನಮ್ಗೆ ಏನ್ ಗಿಫ್ಟ್ ಬೇಕಕ್ ಅದನ್ನ ಆನ್ಲೈನ್ ಮಾಡ್ತೇವ
ಓ ಚಲ ಅಲ್ಲ ಅದಕ್ಕೆೇ
ಈ ಬಂದಿನ ನಾ್ ಟೈಮ್ ವೇಸ್ಟ್ ಮಾಡಂಗಿಲ್ಲ ಅದ್ರ ಸಲಾಗಿ ಹೋಗಬೇಕು ಅ
ಹ್ಮ್ ಪ್ಯಾಕ್ ಮಾಡಸ್ಕೊಬೇಕು ಕಟ್ಕೋಬೇಕು ಇದನ್ ಸರ್ಚ್ ಮಾಡ್ಬೇಕು ಇದನ್ ಕೊಡ್ಬೇಕು ಅಂತ ಏನು ವಿಚಾರ ಮಾಡಲ್ಲ
ಹ ಈ ಈಗ ಮತ್ತೆ ಈಗ ಇಲ್ಲಲ್ಲ ಏನಾಗೆ ಫ್ರೆಂಡ್ ಅಂದ್ರೆ ಈಗ ಮನಿ ಪ್ಲಾಂಟಾ
ಹಾ ಹೌದೌದೌದು ಹ್ಮ್ ಗಿಫ್ಟ್ ಕೊಡ್ಬೇಕಂದ್ರೆ ಅದನ್ ತರಿಸಬಿಡದು
ಹಾ
ಗಿಫ್ಟ್ ಕೊಡ್ಬೇಕಂದ್ರೆ ಅದನ್ನ ತರ್ಸಿ ಕೊಟ್ಬಿಡು ಅದು
ತರ್ಸ ಕೊಟ್ಬಿಡ್ತೇತಿ ಅದಕ್ಕೊಂದ ಅವ್ರರು ಕವರ ಕೊಡ್ತಾರ ಆ ಕವರ್ದಾಗ ಒಯ್ದು ಕೊಟ್ಟಟ್ಬಿಡ್ತೆೇವ
ಓ ಚೆನ್ನಾಗಿಲ್ಲ ನಿನ್ನೆ ನೋಡು ನಾನು ಒಂದು ಬರ್ತ್ಡೇ ಪಾರ್ಟಿ ಇತ್ತು ಅಲ್ಲಿ ಹೋಗ್ಬೇಕಾಗಿತ್ತು ಅದಕ್ಕೆ ಒಂದು ಅದು ಒನ್ ಇಯರ್ ಬೇಬಿ ಒನ್ ಇಯರ್ ಬೇಬಿ ಕೊಡ್ಬೇಕಂತ ಮಾಡಿದ್ರೆ ಇವ್ರ ಏನ್ ತಗೋಣ ತಗೋಣ ಗಿಫ್ಟ್ ಅಂತ ಸರ್ಚ್ ಮಾಡಕತ್ ಅದಕ್ಕೆ ನಾನು ಇಲ್ಲೊಂದು ಶಾಪ್ ಇತ್ತು ಅಲ್ಲಿ ಶಾಪ್ ಹೋಗಿ ಹ ಅದು ಹಿಂಗ ಆಟಾ ಆಡ ಸೌಂಡ್ ಮಾಡದು ಗಿಲ್ಗಿಂಚಿ ಸಿಕ್ತಾವಲ್ಲ ಆ ಟಾಯ್ಸ್ ಎಲಿಫೆಂಟ್ಸ್ ಸೌಂಡ್ ಮಾಡೋದು ಅಂತವೆೆಲ್ಲಾ ನೋಡಿ ಅದು ಪಾಕೆಟ ಫುಲ್ ಪಾಕೆಟ್ ರೆಡಿ ಮಾಡಿತ್ತು
ಹ್ಮ
ಆನ್ಲೈನ್ ಎಲ್ಲಿ ಸರ್ಚ್ ಮಾಡ್ಕೋುದು ಕೊಡುದು ಆನ್ಸ್ಪಾಟ್ ಸಿಗ ಇ ಅದನ್ನ ನೋಡ್ಲಿಕ್ಕೂ ಟೈಮ್ ಇರಲ್ಲ ಅದಕ್ಕೆ ಬೇಡ ಬಿಡು ಅಂತ ಹನ್ಸ್ಪಟ್ ಅಲ್ಲೇ ಸಿಕ್ತು ಅದನ್ನೇ ತಗೊಂಡ ಹಾ ಹೋಗ್ಬಿಟ್ರಿ ನಾವು
ಇಲ್ಲಿ ನಾವು ತಿರುಗಾಡ್ಬೇಕಂದ್ರೆ ನಮ್ಗ ಟೈಮ್ ಸಿಗಂಗಿಲ್ಲ ಆಮೇಲೆ ನಾವ್ ಎಲ್ಲಿ ಹೋಗ ಹೊದಗ್ ಹೋಗಕ ನ್ ಬೇಜಾರಾಗಗ್ಬಿಡತಿಗ
ಹ್ಮ್ ಹೌದು ರೆಡಿ ಆಗ್ಬೇಕು ಹೋಗ್ಬೇಕು ಅಷ್ಟು ದೂರ ಹೋಗ್ಬೇಕು ಸು
ಹ ಇಲ್ಲಿ ನಾವ ಒಂದು ಕ್ರೀಮ ಏನ ಒಂದ ಒಂದು ಮಾಯ್ಚುರೈಸರ್ ತರಿಸಬೇಕು
ಹ್ಮ್
ಎಲ್ಲ ಈಗ ಇಲ್ಲ ಎಷ್ಟ ಆತಲ್ಲ ನ ಈಗ ಮನ ಮನ್ ಆಾಗ ನಂಗಗೆ ಏನ್ ಅ್ ಕ ಅದಿಲ್ಲ ಅಂತ ಹೇಳ್ರ
ಹ್ಮ್
ಇಲ್ಲ ಕುತ್ಡು ಆರ್ ಹಾಕ್ಬಡ್ತೇನೆ
ಹೌದು ಇಲ್ಲ ಈಗ ಹೆಂಗು ಆಗೇತಲ್ಲ ಈಗ ಡೋರ್ ಡೋರ್ ಟು ಡೋರ್ ಅದು ಆಗೇತಲ್ಲ ವೀಟು ಅವೆಲ್ಲ ಅದ ಅವೆಲ್ಲಾ ಹೆಂಗಂದ್ರೆ ನಾವೇ ಕಾಲ್ ಮಾಡಿ ಹೇಳ್ಬಿಡದು ಅವ್ರ ನಮ್ಗ್ ತಂದ್ಕ ಕೊಟ್ಟು ಮನ ತನ ಇಳಸಿ ಹೋಗ್ಬಿಡ್ತಾರೆ ಎಲ್ಲಾ ಆಲ್ಮೋಸ್ಟ್ ಹಂಗೆ ಶಾಪ್ ಅಲ್ಲಿ ಎಲ್ಲಾನು ಹಂಗೆ ಮಾಡ್ಬಿಟ್ಟಿದ್ದಾರೆ
ಅದೇ ಇವಾಗ ಎಲ್ಲಾನು ಆನ್ಲೈನ್ ಇವಾಗ ಹೆಂಗಂದ್ರೆ ಈ ಗ್ಯಾಸ್ ಬುಕ್ಕಿಂಗ್ ತಿಡ್ಕೊಂಡು ಆನ್ಲೈನ್ ಇಲ್ಲಿ
ಹೌದು ಹೌದು ಹೌದು ಹಾ ಅದು ಗ್ಯಾಸ್ ಬುಕಿಂಗ್ ಮಾಡ್ಲ
ಈಗ ನಮ್ಮ್ ಮನ್ಯಾಗೆಲ್ಲ ಹ ಹ್ಮ ಹಳ್ಳಿಯಾಗಲ್ಲ ಹಂಗಿಲ್ಲ ಅಲ್ ಹೋ ಈ
ಹಾ ಕ್ಯೂ ಮಾಡಿ ನಿಂತ್ಕೊಂಡು ವೇಟ್ ಮಾಡಿ ತಗೊಂಬರ ಬುಕ್ ಅವಾಗ ಎಲ್ಲಾ ಹೆಂಗಂದ್ರು ಬುಕ್ ದಲ್ಲಿ ಬರ್ತಿದ್ರು ಈ ಡೇಟ್ಗೆ ಇದನ್ನ ತಗೊಂಡಿರ್ತೀರಿ ಅಂತ ಬರಿತಿದ್ರು ಈಗೇನಿಲ್ಲ ಎಲ್ಲ ಒಂಗ್ನ
ಈಗೆಲ್ಲಾ ಆನ್ಲೈನ್ ಒಂದು್ಓ ಟಿ ಪಿ ಅವ್ರದ ಇವತ್ ಮಾಡ ನ್ ತಂದು ಕೊಡ್ತಾರ ಬಟ್ ಏನಐ ಒಂದ್ ಎಷ್ಟೋ ಒಂದ್ ಮೋಸ್ಟ್ಲಿ ಐವತ್ ಅನ್ಸತ್ ಐವತ್ ರೂಪಾಯಿ
ಎಕ್ಸ್ಟ್ರಾ ಹ ಬಟ್ ಚೆನ್ನಾಗಿ ಅ ಚೆನ್ನಾಗಿದೆ ಬಿಡಿ ಈದೆಲ್ಲ ಸಿ
ಹ ಈಗೆಲ್ಲಾ ಆನ್ಲೈನ್ ಆಗತ್ತಿನ ಸೊ ಈ ಮೋಸ್ಟ್ಲಿ ಎಲ್ಲ ನೋಡಿ ನವು ಆನ್ಲೈನ್ ಶಾಪಿಂಗ ಮಾಡ್ತಾರೆ
ಹ ಈಗ ಆಲ್ಮೋಸ್ಟ್ ಆಗ್ಬಿಟ್ಟಿದೆ ಫಿಫ್ಟಿ ಈಗ ಹಂಡ್ರೆಡ್ ಔಟ್ ಆಫ್ ಏಟಿ ಆನ್ಲೈನ್ ಮಾಡೇ ಬಿಟ್ಟಿದ್ದಾರೆ ಈಗ
ಹ ಈಗ ನಾವವು ಡಾಮಿನೋಸ್ಗೂ ಹೋಗ್ಬೇಕ್ರ ನಾವ್ ಹೋಗಲ್ಲ ಎಲ್ಲನೂ
ಎಲ್ಲಾನೂ ತಗೊಂಡೆ ಬರೋದು. ಹ್ಮ ನಾವು ಅದ್ ನಾನು ಹೊರಗಡೆ ಹೋಗಿರ್ತೇನೆ ಈಗ ಅವಂದ ವೇ ಬರ್ತಲ್ಲ ಅವಾಗ ಅವಂದ ವ ಏನ್ ಸಿಗುತ್ತ ತಗೊ ಆಲ್ಮೋಸ್ಟ್ ನಾನು ಪರ್ಚೇಸ್ ಮಾಡ್ಲಿಕ್ಕೆ ಹೋಗೋುದಿಲ್ಲ ನಾನ ಅದನ್ನ ಮಾಡಲ್ಲ ಎಲ್ಲ- ಅವರು ಮನೆಯಲ್ಲೇ ನಮ್ಮ ಅವರೇ ಮಾಡ್ತಾರೆ ನಾನು ಏನು ಮಾಡೋುದೇ ಇಲ್ಲ.
ಹ್ಮ್
ಮತ್ತೆ ಊರಿಗೆ ಯಾವಾಗ ಹೋಗೋದು
ಸತ್ಯಕ್ಕೆ ಊಗ್ ಹೋಗಲ್ ನಾವ ನೀನ
ನಾನು ನೆಕ್ಸ್ಟ್ ಮಂತ್ ಯಾವ್ದಾದ ಒಟ ಸಕ್ಕ್ರ ಹೋಗ್ಬೇಕು ಅಂತ ಇದ್ದೀನಿ.
ನಾವೆಲ್ಲ ನಮಗ ಇವಾಗ ಆಗ ಎಕ್ಸಾಮ್ ಡ್ಯೂಟಿ ಹಾಕ್ತಾರಾ. ಸೊ -ನಮಗ ಏನ್ ಕೊಡಂಗಿಲ್ಲ ಕೊಟ್ಟಕ ಮೋಸ್ಟ್ಲಿ ಒಂದ್ ವಾರ ಕೊಡ್ತಾರ ಲಾಸ್ಟ್.
ಹ್ಮ್ ಹೋಗ್ಬೇಕತ್ವಾ ಅಲ್ಲೇ ಕ್ಕೋತ್ ಏನಾದ್ ಅ ಇರಬೇಕು.
ಇಲ್ಲ ಹೋಗೋ ಪ್ಲಾನ್ ಐತೆ. ಹಾ- ಹೋಗು ಪ್ಲಾನ್ ಐತಿ ಹೋಗ. ಹೋಗ್ತೇನು ಅವಾಗ ಹೋಗೋಕಿಂತ ಮುಂಚೆ ಏನಾದ್ರು ಮನೆಗ್ ಬೇಕಕ್ ಅಂತಂದ ನೋ ಕೇಳ್ತೇನಾ. ಅದು ಎಲ್ಲಾ ಇಲ್ಲೇ ತಗೊಂಡ.
ಹ್ಮ್ಮ -ಹ್ಮ್
ಈಗ ಏನ್ ತಗೋಬೇಕ, ಹಾ ಈಗ ಏನ್ ತಗೋಬೇಕಂದನ್ನ ಎಲ್ಲಾ ಮನ್ಯಾಗ ಏನ್ ಬೇಕಕ್ಲ್ಲಾ ಎಲ್ಲಾ ಇಲ್ಲೇ ತಗೊಂಡ ಹೋದ್ಬಿಡ್ತೇನೆ. ಅಲ್ಲಾರ ನಾವ ಒಂದು ವಾರ ಇಲ್ ಕಡಿಮೆ ಅಂತ, ತ್ತಲ್ಲ ಅಲ್ಲಾರ ನಾವ್ ಒಂದು ವಾರ ವೇಟ್ ಮಾಡ್ಬೇಕ.
ಹ್ಮ್
ಹಾ- ಇಲ್ಲ ಇಲ್ಲಾಂದ್ರೆ ಹಂಗಿಲ್ಲ.
ಏನ್ ಸಿಗುತ್ತೆ ಅದನ್ ತೊಗೊಂಡ್ ಹೋಗ್ಬಿಡ್ತೀರಿ.
ಏನ್ ಸಿಗುತ್ತೆ ಅಂತಲ್ಲಾ ಈಗ ನಾ ಹಾಕಿರ್ತಿನ್ಲಾ ಆನ್ಲೈನ್,
ಹ್ಮ್
ಎರಡು ಮೂರ್ ದಿನ ಕಡೆ ಬರ್ತೈತಿ ಅದಂದ ಖುಷಿ ಇರ್ೈತಿ
ಹೌದು ಅಲ್ಲೇ ಬೇಗ ಸಿಗುತ್ತೆ -ಹ್ಮ್-
ಈಗ ನಾಲ್ ಹೋಗ ಈಗ ಒಂದ ಹಾಕಿದ ಅ್ರ ಊದಾಗ ಮತ್ ಸಪೋಸ್ ನಾ ಅರ್ಜೆಂಟ್ ಬಂದ್ರೆ ಅಲ್ಲಿ ಯಾರ್ ತಗೊಂತಾರೆ ಮನ್ಯಾಗಗ ಅವರು- ಹೆಂಗ ಐತಿ ಏನ ಐತಿ ಚಕ್ಕ ಮಾಡಂಗಿಲ್ಲ‌.
ಹಾ- ಹಗೆ ತಗೊಂಡಿ
ಹಂಗ ತಗೊಂಡ್ ಬಿಡ್ತಾರ ಅವ್ರ ಕ್ವಾಲಿಟಿ ನೋಡಂಗಿಲ್ಲ.
ಹ ನಂಗ ಅಂದ ಚ ಚೆನ್ನಾಗಿರುತ್ತೆ ಬಿಡಿ ತಗೊಂಡ್ ಹೋಗಿ ಎಲ್ಲ ಚೆಲಾಗಿರುತ್ತೆ.
ಹಾ -ನೀನು ಹೇಳಿ ಏನ್ ಬೇಕಿದನ್ನ ಹಾಕ್ತೀನ ಆನ್ಲೈನ್ ಎಲ್ಲಾ
ಹ್ಮ್ -ಹ್ಮ್ ಚೆನ್ನಾಗಿದ್ರೆ ತರ್ಸಿ ಆಯ್ತು ಆಯ್ತು ಹಬ್ಬ